ಹಲೋ
ಹಾ ಹ ಆರಾಮಿದ್ದ
ಹ್ಮ ಆರಾಮ ನೀನ್ ಆರಾಮಿ ಆಾ
ಹಾ ಆರಾಮಿದ್ದೀನಿ
ಊಟ ಆಯ್ತಾ
ಇನ್ನೂ ಇಲ್ಲ
ನಮ್ದು ಊಟ ಆಯ್ತು ಏನು ಬಾಳ ದಿನದ ಮೇಲ್ ಮಾಡಾಕ ಕಾಲ್ ಮಾಡ್ಬಿಟ್ಟಿದ್ಯಾ
ನೆನ್ಪ ಐತಿ ಮಾಡ್ದ
ಹೌದಾ ಇಲ್ಲೇಟ ಇದು ಟೈಮ್ ಆಗೈತಲ್ಲ ಊಟ ಮಾಡ್ಬೇಕಲ್ಲ
ಮಾಡ್ಬೇಕು ಈಗ ಏನಾದ್ರು ಮಾಡ್ಕೋಬೇಕು ಅಂತ ನೋಡ್ತಿದ್ದೀನಿ ಆ ಚಿಕೆನ್ ತಂದಿದ್ದೀನಿ ಏನ್ ಮಾಡ್ಬೇಕು
ಹದಾ ಚಿ ಹೌದಾ ಚಿಿಕನ್ಲ್ಲಿೇ ಕಬಾಬ್ ಮಾಡ ಚೆನ್ನಾಗಿರುತ್ತೆ
ಹೌದಾ ನನ್ಗ್ ಗೊತ್ತಿಲ್ಲ ಹೇಳ್ತಯಾ
ಹೌದ ಹ್ಮ ಹೇಳ್ತೀನ್ಿ ನೋಡು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕಬಾಬ್ ಪೌಡರು ಮತ್ತೆ ಸ್ವಲ್ಪ ವಿನಿಗರು ಮತ್ತೆ ಮೊಟ್ಟೆ ಬೆಳ್ಳುಳ್ಳಿ ಎಷ್ಟು ನೆಕ್ಸ್ಟ್ ಸ್ವಲ್ಪ ಎಳ್ಳೆಲ್ಲೇ ಉ ಅದೇ ಹಾಕೋಬೇಕು ಅದೆಲ್ಲ ಆದ್ಮೇಲೆ ಸ್ವಲ್ಪ ಬ ಚೆನ್ನಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಬೇಕು ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಚಿಕನ್ ಹಾಕಿ ಎಲ್ಲಾ ತಿರ್ಗಾ ಮತ್ತೆ ಮಿಕ್ಸ್ ಮಾಡ್ಬೇಕು ಅದೆಲ್ಲಾ ಅಂದ್ಮೇಲೆ ಸ್ವಲ್ಪ ಮೇಲೆ ಸಣ್ಣ ಸಣ್ಣ ಕರ್ಬೇವ ಸೊಪ್ ಎಲ್ಲ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಚಿಕನ್ ಮೇಲೆ ಉದುಸ್್ಬೇಕು ಚಿಕನ್ ಮೇಲೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಡ್ಬೇಕು ಯಾಕೆಂದ್ರೆ ಅದು ಕ್ರ ಚೆನ್ನಾಗಿ ಮೆತ್ ಮೆತ್ಕ ರುಚಿಯಾಗಿ ಸಿಗ್ಬೇಕಲ್ಲ ಅದು ಚಿಕನ್ ಬಾಯ್ಿಗೆಟ್ಟ ಅದಿಕ್ಕೆ ಹಂಗ್ ಮಾಡ್ಬೇಕು ಮ ಹ್ಮ್ ಹ ಹ ಮತ್ತೆ ಏನೋ ಫ್ರೈ ಮಾಡೋದ ೇನ ಕೇಳ್ತಿದ್ದೆ ಅವವತ್ತು
ಹಾ ಅದೇ ಟ್ರೈ ಮಾಡೋದು
ಹೌದಾ ಪ್ರೈ ಹೆಂಗ್ ಮಾಡ್ಬೇಕು ಯಾಂತಂದ್ರೆ ಮಾಮೂಲಿ ಒಂದು ಬ ಬಟ್ಲುಗ ಎಣ್ಣೆ ಹಾಕಿ ಗ್ಯಾಸ್ ಕ ಇಡ್ಬೇಕು ಅದಾದ್ಮೇಲೆ ಎಣ್ಣೆ ಎ ಕಾಯ್ದಾದ್ಮೇಲೆ ಮೆ ಮತ್ತ ಶುಂಠಿ ಬೆಳ್ಳ ಪೇಸ್ಟ್ ಹಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿದೆ ಅ್ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಪ್ಪ ಟಮೋಟೋ ಹಾಕ್ಬೇಕು
ಬೆಲ್ಲ ಹಾಕ್ಬೇಕಾ ಅವೆಲ್ಲಾ ಹಾಕ್ಬೇಕಾ
ಹ್ಮ್ ಎಲ್ಲಾ ಹಾಕ್ಬೇಕು ಮತ್ತೆ ಅದೆಲ್ಲ ಚೆನ್ನಾಗ್ ಫ್ರೈ ಆದ್ಮೇಲೆ ಸ್ವಲ್ಪ ಮಸಾಲೆ ಹಾಕ್ಬೇಕು ಚಿಕನ್ ಮಸಾಲ ಮತ್ತೆ ದಧನಿಟ್ ಪುಡಿ ಮತ್ತೆ ಗರಂ್ ಮಸಾಲ ಇವೆಲ್ಲಾ ಪುಡಿಗಳೆಲ್ಲ ಹಾಕ್ಬೇಕು ಮೆ ಮೆ ಚಿಕನ್ ಹಾಕ್ಬಿಟ್ಟು ಆಹ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗ್ ಫ್ರೈ ಮಾಡ್ಬೇಕು ಅದು ಎಣ್ಣೆ ಬರೋವರೆಗೂ ಚೆನ್ನಾಗ್ ಫ್ರೈ ಮಾಡ್ತ ತಗೋಗ್ಬೇಕು ಹ್ಮ್ ಇಷ್ಟೇ ಇಷ್ಟೇ ಬೇಗ ಮಾಡು ಹೆಂಗಿದ್ರು ಮಳೆ ಬಂದೈತೆಲ್ಲಾ ಈಗ ಚಳಿಗೆ ತಿನ್ನಕ್ ಚೆನ್ನಾಗಿರುತ್ತೆ
ಹೌದು ಅದೇ ಚಪಾತಿ ಮಾಡಿದೀನಿ ಚಪಾತಿ ಕಕತ್ತೆ
ಹೌದಾ ಚಪಾತಿ ಚೆನ್ನಾಗಿರುತ್ತೆ ಬಿಡು ಚಿಕನ್ ಗ್ರೇವಿಗೂ ಚಪಾತಿಗೂ ಜಾಸ್ತಿ ಚೆನ್ನಾಗಿರುತ್ತೆ ತಿನ್ನಕೆ
ಹೌದು ಮಳೆ ಬಂದಿದೆ ನಿಮ್ ಕಡೆನುೂ
ಹ್ಮ್ ಮಳೆಲ್ಲಾ ಫುಲ್ ಜೋರು ಮಳೆ ಗಾಳಿ ಎಲ್ಲಾ ಫುಲ್ ಜೋರು ನಮ್ಮೂಊರಲ್ಲೆಲ್ಲಾ ಬೇರೆ ಹಬ್ಬ ಬೇರೆ ಐತೆ
ಹಾ ಏನದಾ
ಇದು ಜಾತ್ರೆ ಐತೆ ದೇವಿ ಹಬ್ಬ ಐತೆ
ಹೌದಾ
ಇದು ಮಳೆಲ್ಲಾ ಬಂತು ಎಲ್ಲಾ ಲೈಟ್ ಎಲ್ಲಾ ಹಾಕಿದ್ರು ಎಲ್ಲಾ ಇದಾಗೋಯ್ತು ಹ ಆ ಮಳೆ ಇರುಸ ಇಡ್ಲಿಗೆಲ್ಲ
ಹಬ್ಬ ಮಾಡ್ತೀವಿ ಅದಕ್ಕೆ ಕರಯೋಣ ಅಂತ ಕಾಲ್ ಮಾಡ್ದ
ಹೌದಾ ಎಂತೆಂತ ಇದು ಪ್ಲೇಟ್ ಹೆಂಗ್ ಅದ ಬಕ್ತಿಯ ನೋಡು ಈಗ ತಾನೆ ಚಿಕನ್ ತಂದಿದ್ದೆ ಚಿಕನ್ ಮಾಡೋದ ಹಕಳಕ ಅಂತ ಅಂದೆ ಈಗ ಅಲೇ ಹಬ್ಬುಕ್ ಕರಿಯಮ್ಮ ಅಂತ ಕಾ ಮಾಡ್ದ ಅಂದ್ರೆ
ಮುಂದಿನ ತಿಂಗಳು ಹಬ್ಬ ಇದೆ ಮತ್ತೆ ಮತ್ತೆ ನೀನು ನಾಳೆ ನಾದಡ ಇದ್ದಾಗ ದ ಈಗ ಕರದ ಬಿಡ್ತಿ ಈಗೆ ಕ್ರೆ ಹೆಂಗ್ ಬರೋದ ಅಂತ ಅಂತ ಒಂದ್ ಮಂತ್ ಮುಂಚೆ ಹೇಳೋಣ ಅಂತ ಹೇಳ್ದ ಈಗಂಗೆ
ಹ ಹೌದಾ ಹಾ ಮತ್ತೆ ಇನ್ನೇನ್ ವಿಶೇಷ
ಹೇಳ್ಬೇಕೆಲ್ಲಾ ನಿಮ್ ಕಡೆನೆ ಅದೇ ಹಬ್ಬ ಇದೆ ನಮ್ಮಮ್ಮನೂ ಕರಿೀ ಅಂತ ಅಂತಿದ್ರ
ಹೌದಾ
ನಿಮ ಗೆಳತೀರ್ನೆಲ್ಲ ಕರಿ ಮನೆಗ್ ಕರ್ಕೊಂಬ ಅಂತಿದ್ರ ಅದಕ್ಕೆ ಕರಯೋಣ ಅಂತ
ಹೌದದು ಹಂಗಾರ ಎಲ್ರುೂನು ಕರಿತಿಯಾ ಎಲ್ರಿಗೂ ನಿನ್ ಶಾಲೇಜ್ ನಿ್ ಜೊತಲಿ ಶಾಲೆಲ್ಲ ಓದಿದ್ರಲ್ಲಾ ನಿನ ಗೆಳತಿ
ಎ ಹ ಎಲ್ಲಾನ ಕರಿತೀನಿ ನೀನು ಸತ್್ರೆ ಬಾ
ಹ್ಮ್ ಬರ್ತೀನಿ ಬರತೀನಿ ಏನ ಪೀಕ್ಷೆ ಅಂತಿದೆ ಯಾಗ ಪರೀ
ಪರೀಕ್ಷೆ ಇನ್ನು ಮುಂದಿನ ತಿಂಗಳು ಅಲ್ಲ ಇನ್ನ ಮುಂದಿನ ತಿಂಗಳದೆ
ಹೌದಾ ಹೆಂಗೈತೆ ಓದೋದು ಎಲ್ಲಾ
ನಡೀತಾ ಇದೆ ಸುಮ್ಮನೆ ಹ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ನೀನ್ ಕಡೆ
ಹಓ ನನ್ಗ ನಮ್ ಕಡೆ ನು ಫ್ರೆಂಡ್ಸ್ ಎಲ್ಲಾ ಚೆನ್ನಾಗ ಅವ್ರೆ ಹ್ಮ್ ಹ್ಮ್ ಮತ್ತೆ ನೆಕ್ಸ್ಟ್ ನಿಮ್ ಮನದೇನೋ ಗೃರುಪ್ರವೇಶ ಐತೆ ಮನೆ ಕಟ್ತನೋ ಅಂತಿದ್ದೆ ಎಲ್ಗ ಎಲ್ಗ್ ಬಂತು ಮನೆ
ಹಾ ಟಾಪ್ ಹಾಕ್ಬೇಕು ಅಷ್ಟೇ ಮುಗ್ದಿದೆ ಎಲ್ಲಾ ಟಾಪ್ ಹಾಕ್ಸ್ ಬಿಟ್ರೆ ನ ಮುಗಿದ ಮುಗಿತತಿ
ಹ ಮತ್ತೆ ಪೇಂಟ್ ಎಲ್ಲ ಆದ್ಮೇಲೆ ರು ಪ್ರವೇಶ ಆದ್ಮೇಲೆೆಕ್ಸ್ಟ್ ನಿನ್ ಮದ್ೆನೆ ಅನ್ಸುತ್ತೆ
ಆ್ರೆ ಇನ್ನುೂ ಇದ್ರ ಲೇಟ್ ಇನ್ನುೂ ಒಂದ್ ನಾಲ್ಕೈದ ವರ್ಷ ಇಲ್ಲ
ಹ ಹಊದಾ ಹ್ಮ್ ಹ್ಮ್
ಹಂದು
ನಮ್ದು ಅಂತ ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ
ಇಲ್ಲ ಅದ ವನ್ ತರತಾ
ಏನೋ ಕೇಳಿಸ್ತಾ ಇಲ್ಲ ಯಕೋ ಸ್ವಲ್ಪ ಮಳೆ ಅಂತ ಮದ್ವೆನಾ ಮದ್ವೆೆ ಇನ್ನ ಏ ಇಲ್ಲ ಇನ್ನುೂ ನಮ್ಮ ಅಕ್ಕ ಒಳ್ಳೆ ನಮ್ಮ ಅಕ್ಕಂದ ಎಲ್ಲ ಮದ್ವೆ ಮುಗಿದ್ಮೇಲೆ ಆಮೇಲೆ ನಮ್ಮ ಮದ್ವೆ ಈಗ ಏನ್ ಮಾಡಲ್ಲ ಮದ್ುವವೆ ಹ್ಮ್ ಇನ್ನ ನಮ್ಮ್ ಅಕ್ಕ ಒಂದ್ ಮಾಡಕ ಇನ್ನ ಒಂದ್ ಐದಾರು ವರ್ಷ ಸೌತೆ ಅವೌ್ದದೆಲ್ಲ ಅಲ್್ಮೆ ನಮ್ದ ಇನ್ ಒಂದೊಂದ್ ಮೂರು ವಷ ಬುಡ್ಕ ಆ ಮಾಡದು
ಹಾ ಕರಿೀ ಮರಿಬೇಡ ಬರ್ತ ನಿಮ್ಮ ಮ ಹುಖರಿ ಬರ್ತೀನಿ
ಹ್ಮ್ ಬರ್ತೀನಿ ಬರ್ತೀಿ ಅದೇೋ ಮಾವಿನಲ್ಲ ಒಂದು ಶಿಖರಣಿ ಮಾಡದ ಹೆಗೆ ಅಂತ ಹಳ್ಕೊಡ್ತಿನಿ ಅಂದೆ ಹೇಳ್ಕೊಡ್ತೀಯ ಯಾರ ನಮ್ಮ್ ಮನೆಯಲ್ಲಿ ಮನಂಂತಂದಿದ್ರ ಮಾಡಬೇಕಿತ್ತು ಅದಕ್ಕೆ
ನ್ ಶಿಕಾರಿ ಎಲ್ರನುೂ ಮಾಡ್ತಾರ ಹಾ ಹೇಳ್ತೀನಿ
ಅದು ಕಾಯನ್ ಮಾಡ್ತಾರ ಹಣ್ಣಿನ ಮಾಡ್ತಾರ
ನಿಿಂದ ಮಾಡ್ತಾರ ನಿಿಂದ ಮಾಡ್ತಾರ ಫುಲ್ ಅನ್ನ ಆಗಿರ್ಬೇಕ ಬು ಒಂದು ಒಂದು ಸ ಅಕ್ರೆಯಿಂದನೂ ಮಾಡ್ತಾರೆ ಏನೊಂದು
ಹೌದಾ ಹೌದಾ ನೀನ್ ವಾಯಸ್ ಯಾಕು ಮಳೆೆಗೆ ಸ್ವಲ್ಪ ಪ್ಪಾ ಹೌದಾ ಆರೋಗ್ಯಕ್ಕೆ ಈ ಒಳ್ಳೇದ ಇರೋ್ನೇಳ್ ಕಡ ಆ್ತು
ಅದ ಫಸ್ಟು ಚೆನ್ನಾಗಿ ಹಣ
ಹ
ಹಾ ನ ಹಣ್ಣ ಿರೋ ಮಾವನನೆ ತಗೋಬೇಕು ಒಂದೆರಡು ಮೂರು
ಹೌದಾ
ಹ ಆ ಆಮೇಲೆ ಅದನ್ನ ಚೆನ್ನಾಗಿ ಕ್ಯೂಚ್ಕೋಬೇಕು ಕ್ಯೂಚ್ ಕೊಂಡು ಒಂದ್ ಬಟ್ಲಲ್ಲ ಎಲ್ಲಾ ಹಾಕ್ಬೇಕು.
ಹೌದ ಮಾವನೇಣ ರಸನಾ
ಹ ಮು ಬೇರೆ ಬಾಟ್ಲಿಗೆಲ್ಲಾ ಹಾಕಿ, ನೀರ್ ಹಾಕಿ ಕ್ಯೂಚಿ ಮತ್ತೆ ರಿಟರ್ನ್ ಆ ನೀರನ್ನ ಹಾಕ್ಬೇಕ.
ಹ ಹೌದಾ ಹ್ಮ್ ಅದಿಕ್ಕೆ ಏನ್ ಹಾಲು ಏನಾದ್ರು ಏನಾದ್ರು ಹಾಕ್ಬೇಕಾ?
ಬೆಲ್ಲನ ಚೆನ್ನಾಗಿ ಅಂದ್ರೆ ಸ್ವಲ್ಪ ಪುಡಿ ತರ ಕುಟ್ಟಿ ಕಾಯ್ಸಕಿಡ್ಬೇಕು ನಾವ್ ಪಾನ್ ಕಾಪಾನ್ ಪಾನ್ಕ ತರ ಮಾಡ್ತೀವಲ್ಲ ಸ್ವಲ್ಪ ಆತರ ಮಾಡ್ಕೊಂಡು ಮಾ ಶೀಕರ್ಣಿಗೆ ಹಾಕ್ಬೇಕು ಅದು ಮಾನ್ಕಾಯಿ ರ ಮಾವಿನನ ರಸಕ್ಕೆ ಹಾಕ್ಬೇಕು.
ಹ ಹೌದಾ
ಯಲಕ್ಕಿ ಪುಡಿ.
ಹ ಹಾ ಹಾ ಅಂದ್ರೆ ಟೇಸ್ಟ್ ಬಾಳ ರುಚಿಯಾಗಿರಾಕ ಹಾಕ್ಬೇಕ
ಹಾಕ್ಬೇಕು, ಅದನ್ನ ಬೇಕಾದ್ರೆ ನಾವು ಅಷ್ಟ ಅಷ್ಟೆ ಹಂಗ್ ಮಾಡ್ಬಿಟ್ರೆ ಮುಗೀತು ನಾವು ಮತ್ತೆ ಇದು ಚಪಾತಿ ಜೊತೆ ತಿನ್ಬೋದು ಹೋಳಿಗೆ ಜೊತೆ ತಿನ್ಬೋದು.
ಹಾ
ಒಬ್ಬೊಬ್ರು ದೋಸ ತಿನ್ನೋದು ಗೊತ್ತಿಲ್ಲ ಬಟ್ ಇದು ಹೋಳಿಗೆ ಜೊತೆ ಬಾಳ ಜನ ತಿನ್ತಾರೆ.
ಹೌದಾ ಚೆನ್ನಾಗಿರುತ್ತೆ ಹಾಗಾದ್ರೆ ನಾನು ನಮ್ಮ ಮನೇಲಿ ತಂದಿದ್ರೆ ಮವೆನಹಣ್ಣು ಅದಿಕ್ಕೆ ತಿನ್ನೋಣ ಅಂತ ಹ್ಮ ಮತ್ತೆ ಇನ್ನೇಂದ ಹ್ಮ್ ಹ್ಮ್ ಹೌದಾ ಮಾಡ್ತೀನ್ ಮಾಡ್ತೇನಿ. ಹಾ ಮತ್ತೆ ಇನ್ನೇನ್ ವಿಶೇಷಗಳು, ಸಮಾಚಾರಗಳು?
ಏನಿಲ್ಲ ಎಲ್ಲ ನೀನೇ ಹೇಳ್ಬೇಕು ನಿಮ್ದು ಎಕ್ಸಾಮ್ ಯಾವಾಗ ಏನು? ಓದೋದು?
ನಮ್ದು ಪರೀಕ್ಷೆ ಐತೆ ಮುಂದಿನ ತಿಂಗಳಲ್ಲಿ
ಹೌದಾ
ಹಾ ನಿಮ್ದ ಯಾವಾಗ? ಆಗ ಇನ್ನ ಎರಡು ತಿಂಗಳು ಏನೋ ಪರೀಕ್ಷೆ ಇಲ್ಲ ಅಂತ ಅಂದಲ್ಲ.
ಹಾ ಇನ್ನು ಎರಡ್ತಿ ತಿಂಗ್ಳಿಲ್ಲ.
ಹ ಹ್ಮ್ ಹ್ಮ್ ಮತ್ತೆ ಅದೇ ಏನಾರು ಜಾತ್ರೆ ಕರೆಯೋಣ ಅಂತ ಅಂದಕಂಡೆ, ನೀನ್ ಅಂತಿದಲ್ಲ ನಿಮ್ಮೂರಲ್ಲೂ ಏನೋ ಹಬ್ಬ ಐತೆ ಅಂತ ಅ. ಎಷ್ಟು ಜಾತ್ರೆ ಇದ ಕರಿತ ನಿನಿ ಆಗಬಾ
ಹಾ ಬರ್ತೀನಿ ಯಾವಾಗ ನಿಮ್ ಊರ್ ಜಾತ್ರೆ?
ನಮ್ಮ ಊರುಜಾತ್ರೆ ಎರಡನೇ ತಾರೀಕ ಇರೋದು, ಮುಂದಿನ ತಿಂಗಳು ಎರಡನೇ ತಾರೀಕ ಐತೆ.
ಹೌದಾ ನಮ್ದಿರೋದು ನಮ್ದಿರೋದು ಯಾವಾಗ ಇಪ್ಪತ್ತೆಂಟಕ್ಕೆ ಈ ಈ ಇಪ್ಪ ಇಪ್ಪತ್ತಂಟ ಅಲ್ಲ ಅಂತ ಮುಂದಿನ ತಿಂಗಳು ಇಪ್ಪತ್ತಂ ಮನೇಲಿ ಪೂಳ ಇರೋದು
ಹ ಹೌದ ಹಾಗಾದ್ರೆ ಬಾ ನೋಡು ಪ್ರಯತ್ನ ಪಡು ಆದ್ರೆ ಬಾ ಎಲ್ರೂ ಬರ್ತಾರೆ ಚೆನ್ನಾಗಿರುತ್ತೆ ಜಾತ್ರೆ ದೇವಿಗೆಲ್ಲ ಚೆನ್ನಾಗ್ ಅಲಂಕಾರ ಮಾಡ್ತಾರೆ ಎರಡು ಮೂರ್ ದಿನ ಜಾತ್ರೆ ಮಾಡ್ತಾರೆ
ಹಾ ಬರ್ತೀ
ಆಮ್ಯೇಕ ಬಂದವ್ರಗೆಲಾ ಊಟ ಹಾಕ್ಸ್ತಾರೆ ಮೊದಲನೇ ದಿನ ಮಾಂಸಾಹಾರಿ ಊಟ ಇರುತ್ತೆ ಎರಡನೇ ದಿನ ಸಸಿಹಾರಿ ಊಟ ಇರುತ್ತೆ ಮಾಂಸಾಹಾರಿ ಊಟಕ್ಕೆ ಮಟನ್ ಚಿಕನ್ ಮುದ್ದೆ ಅ ಅದೆಲ್ಲಾ ಮಾಡ್ತಾರೆ ಇದು ಸಸಿಹಾರಕ್ಕೆ ಅವ್ರ ಕಕ ಟು ಮುದ್ದೆ ಅನ್ನ ಸಾರು ಪಾಯಸ ಮಾಡ್ತಾರೆ ಚೆನ್ನಾಗಿರುತ್ತೆ ಹಾ ಆ
ಹೌದಾ ಅಂದೆ
ಏನೋ ಕೇಳ್ತಿಿಲ್ಲಲ್ಲ ಅಷ್ಟೊಂದು ಯಾಕೋ ಮಳೆ ಸೌಂಡ್ ಜಾಸ್ತಿ ಆಗಿ ಇದಾಗೈತೆ ಏನ ಅನ್ಸುತ್ತಲ್ಲ
ನೀವ ನೀಗ್ ನೋಡು
ಹ್ಮ ಹೌದಾ ಈಗ ಕೇಳಸ ಆ್ತು ನೀನ್ ಮಾತಾಡೋದು
ಹಾ ಮದೆ ಬರ್ತೀನ್ಿ ತಗೊ ಜಾತ್ರೆಗಲ್ವಾ ಜಾತ್ರೆಗ ಎಲ್ಲ ಬರ್ತೀನಿ ಆಗ ಆ ನಮ ಕಾಲೇಜು ಅಷ್ಟ ಅಷ್ಟೇ ಬಾ ನಡತ ಬರ್ತಿ
ಹ್ಮ್ ಸರಿ ಆಯ್ತು ಅದೇ ನಾಳೆ ನಮ ತಮ್ಮಂದು ಹುಟ್ಟಿದಬ್ಬ ಆಯ್ತಾ
ಹೌದಾ ನನ್ ಕಡೆಯಿಂದಾನು ಆರೈ ಬಿಡು ನೀನೇ
ಹ್ಮ್ ಆಯ್ತಾಯ್ತು ಆರ ಇಷ್ಟತೀನಿ ನಿನ್ ಕಡೆಯಿಂದಾನು ಹಾ ಮತ್ತೆ
ಅಮ್ಮ ಹೆಂಗಿದ್ದಾನೆ ಏನ್ ಿದ್ದಾನೆ
ನಮ ತಮ್ಮ ಈಗ ಮುಗೀತು ಪಿ ಯು ಸಿ ಮುಗಿತು ಎಂತ ಕ ಮುಂದೆ ಸೇರ್ಸ್ಬೇಕು ಡಿಗ್ರಿಗೆ ನೋಡ್ಬೇಕು
ಹೌದ
ಹ್ಮ್ ಹ್ಮ್ ಮತ್ತೆ ಇನ್ನ ನಿಮ್ಮ್ ಮನೇಲಿ ನಿಮ್ಮ್ ಅಪ್ಪ ಅಮ್ಮ ಎಲ್ರುೂ ಚೆನ್ನಾಗ್ ಹಾ
ಆರಾಮಿದ್ದಾರೆ ನಿಮ್ಮ ಮನೇಲಿ ಅಕ್ಕ
ನಮ ಹ್ಮ ಎಲ್ರೂ ಚಾಗ ಅೆ ನಮ್ಮನೇಲು ಹ ನೀವ್ ಅಪ್ಪಮ್ಮನು ಕೇಳ ಕೇಳ್ದಿ ಅಂತ ಹೇಳ್ಬಿಡು
ಹಾ ಆಯ್ತು ಹೇಳ್ತೀನಿ
ಹ ಇನ್ನೇನಿಲ್ಲ ಅದೆಲ್ಲಾ ನೀನ್ ಹೇಳ್ಬೇಕು ಈಗ ನಮ್ಮಮ್ಮನೂ ಏನೋ ಕರತವ್ರೆ
ಹಾ
ಹ ಅದಿಕ್ಕೆ ನಾ ಈಗ ಹೋಗ್ಬೇಕು ಅವ್ರಲ್ಲ ನಮ್ದಲ್ಲಾ ಊಟ ಆಯ್ತಾ ಮಲ್ಕೋಳಿ ಅಂತವ್ರೆ ಮತ್ತೆ ಮತ್ತೆ ಯಾವಾಗಾದ್ರೂ ಕಾಲ್ ಮಾಡ್ ನಿಂಗೆ
ಆಯ್ತು ಸರಿ ನಾನು ಆಮೇಲೆ ಮಾಡ್ತೀನಿ
ಹಾ